ಹಲೋ ಧ್ವನಿ ಕೇಳ್ಸ್ತೀದೆನಾ ನಿಮ್ಗೆ
ಹಾ ಕೇಳಿಸ ಹಾ ಕೇಳಿಸ್ತಿದೆ ಕೇಳಿಸ್ತಿದೆ
ಹಾ ಹಾ ಅಂದಾಗೆ ಹ ಏನ್ ಮಾಡ್ಕೊಂಡಿರೋದ್ ನೀವು
ನಾವು ಬಂದು ಇಂಜಿನಿಯರಿಂಗ್ ಮಾಡ್ತಾ ಇರೊದು
ಎಂಜಿನಿಯರಿಂಗ್ ಮಾಡತ್ ಡ್ತಾಯಿದೀರಾ ಅಂದ್ರೆ ಪದವಿ ಮಾಡ್ತಾ ಇದಿರಾ
ಪದವಿ
ಹ್ಮ
ಪದವಿ ಅಂತಾ
ಇಂಜಿನಿಯರಿಂಗ್ ಪದವಿ
ಹಾ ಹೌದೌದು
ಹಾ ಹಾಗಾಗಿ ಅ ಯಾವ ವರ್ಷದಲ್ಲಿ ನೀವು ಮಾಡತ್ ಡ್ತಾ ಇರೋದು ಇವಾಗ ಇವಾಗ ಸದ್ಯಕ್ಕೆ ಯಾವ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ
ನಾವೀಗ ಎರಡನೇ ವರ್ಷ
ಎರಡನೇ ವರ್ಷ ಅಂದ್ರೆ ನೀವು ಬಂದ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿ ಎ ಅಡ್ಮಿಷನ್ ಮಾಡ್ಕೊಂಡ್ ಮಾಡ್ ಕೊಂಡಿದ್ರ ಇಲ್ಲಾ ಎರಡ್ ಸಾವಿರ್ದ ಇಪ್ಪತ್ ನಾಕಕ್ಕೆ ಸೇರಿದ್ರಾ
ಎರಡ್ ಸಾವಿರದ ಇಪ್ಪತ್ ನಾಲಕ್ಕುಎರಡ ವರ್ಷ ಆಗಿರೋದು
ಹಾ ಹಾ ಹಾಗೆ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕ್ ಕನ್ಸಿಡರ್ ಆಗಲ್ಲ ಇಪ್ಪತ್ತೈದು ಇ ಇಪ್ಪತ್ತಾರು ಕನ್ಸಿಡರ್ ಆಗತ್ತಾ ಈಗಾ ಇಪ್ಪತ್ ನಾಲ್ಕು ಇಪ್ಪತ್ತೈದು ಮತ್ತೆ ಇಪ್ಪತ್ತಾರು ಇಪ್ಪತ್ತಾರು ಮುಗಿತಾ ಬಂತು ಇಲ್ಲಿ ಇಲ್ಗೆ
ಹಾ, ಎರಡ ವರ್ಷಾ ಆಯ್ತು ನಮ್ದು. -
ಹ ಹಾ ಹಾ ಹಂಗೆ, ಅನ್ನಿ ಅಂದ್ರೆ ಇಪ್ಪತ್ ನಾಲ್ಕಕ್ಕೆ. - ಅರ್ಧಾ ವರ್ಷಕ್ಕೆ-
ಹಂಗಲ್ಲಾ ಈಗಾ ಇ ನಾವ್ ಇನಾವ್ ಇವಾಗ್ ನಮ್ ಪರೀಕ್ಷೆ ನಡೀತಿದೆ. - ಈ ಪರೀಕ್ಷೆ ಮೂಗುದ್ರೆ ನಮ್ದು ಎರಡ್ ವರ್- ಪರೀಕ್ಷಾ ಮುಗಿಯುತ್ತೆ. -
ಅದೇ -ಅದೇ ಹಾ ಹಂಗೆ ಬಂದ್ರೆ ಇವಾಗ ಹೆಂಗ ಆಗತ್ತೆ ಗೊತ್ತಾ.
ನಾವು ಇಲ್ಲಿ ಬಂದು ಸೇರ್ಕೊಂಡಿದ್ದು ಎರಡ್ ಸಾವರದ ಇಪ್ಪತ್ ನಾಲ್ಕ್. - ಕರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ. -
ಅಕ್ಟೋಬರ್ ತಿಂಗಳಲ್ಲಿ ಸೇರ್ಕೊಂಡ್ರಾ., - ಹೇ, ಮತ್ತೆ ಹೇಗಿದೆ. -
ಹಾ, ಕಾಲೇಜ್ ಚೆನ್ನಾಗಿದೆ. -
ಹೇಗ್, ನ ಹೇಗ್ ನಡೀತಿದೆ ನಿಮ್ಮ ಎಂಜಿನಿಯರಿಂಗ್ ಪದವಿಯ ವಿದ್ಯಾಭ್ಯಾಸ. -
ಹಾ, ಹಂಗೆ ನಡೀತಾ ಇದೆ. -
ಮತ್ತೆ ಊಟ ಮಾಡಿದ್ರಾ., -
ಹಾ, ಆಯ್ತು ನಿಮ್ದ ಆಯ್ತಾ.. -
ಏನ್ ತಿಂದ್ರಿ., -
ನಾವು ಅನ್ನ, ಸಾಂಬಾರ್ ನೀವ ಎನ್ ತಿಂದ್ರಿ., -
ನಾನು ಇನ್ನು ಮಾಡಬೇಕ್., - ಅನ್ಕೊಂಡಿದೀನಿ ನೋಡಿ. -
ಇನ್ನೂ ಮಾಡಿಲ್ವಾ.,,
ಯಾವ್ದಾದ್ರು ಒಂದ ಅ ಆಹಾರ ಪದಾರ್ಥ ಹೇಳಿ ಏನ್ ತಿನ್ಬೇಕಂತಾ ಗೊತ್ತಾಗ್ತಿಲ್ಲ ನನ್ಗೆ. -
ಆ ನಾ ನಾನ್ ಹೆಂಗ್ ಹೇಳಕ್ ಆಗುತ್ತೆ. ನ ನಾನ್ ಏನ್ ಹೇಳದ್ರ ನೀವು ಹುಡುಕೊಂಡ್ ಬಂದ್ ತಿಂತೀರಾ.. -
ಹಂಗಲ್ಲಾ ನೀವ್ ಹೇಳಿ ನಾನನ್ದ., ಅದನ್ನ ಆಹಾರ ಮಾಡಕೆ ಅ ಅ ಪ್ರಯತ್ನ ಪಡ್ತೀನಿ.
ಆದ್ರೆ ನಾನ್ ಏನ್ ಹೇಳಿದ್ರು ಮಾಡ್ ಮಾಡ್ತೀರಾ ಈಗಾ. ಚಲಸ್ ನಾನ ಇವಾಗ ಮೀನ್ ಮಾಡಕ್ ಹೇಳ್ತೀನಿ ಮಾಡ., - ಮಾಡತೀರ.
ನೋಡಿ ಆ ಏನ್ ಗೊತ್ತಾ..
ಹ್ಮ,
ಯಾರಾದ್ರರು ನಿಮ್ಮ್ ಹತ್ರ ಏನಾದ್-
ಹಾ, ಸರಿ ಆಯ್ತು ಮೀನ್ ಮಾಡ್ಕೊತೀನಿ ತಿನ್ನಿ. ಹ್ಞ
ಮೀನ್ ಮಾಡೋದ.
ಇಲ್ಲ ನಂಗ್ ಅಡಿಗೆ ಮಾಡಕ್ ಬರಲ್ಲ ನಿಮಗ್ ಬರತ್ತಾ
ಹಾ ಬರುತ್ತೆ
ಆ ನಿಮ್ಮ ಅಂದ್ರೆ ನಿಮ್ಗಿಷ್ಟವಾಗಿದ್ದ ಆಹಾರ ಯಾದದು
ನನ್ಗೆ ಇಷ್ಟ ಅಂತ ಮತ್ತನಂದ್ರೆ ಮಾಂಸಾಹಾರಿ ಮೀನ
ಹೌದಾ
ಹಾ
ನೀವು ಸಿಹಿ ತಿಂಡಿ ತಿಂತೀರಾ
ಅಂದ್ರೆ ಏನು
ಅಂದ್ರೆ ಸಿಹಿ ಜಾಸ್ತಿ ತಿನ್ಂತೀರಾ ನೀವು
ಹಾ ಸಿಹಿ ಜಾಸ್ತಿ ತಿಂತೀನಿ
ಹ್ಮ್
ನಮ್ಗೆ ಡೈರಿ ಮಿಲ್ಕ್ ಚಾಕಲೇಟು ಅಂದ್ರೆ ತುಂಬಾ ಇಷ್ಟ
ಹಾ ಹೌದಾ
ಹಾ ಹಂಗೆ
ಹ್ಮ್ ಮತ್ತೆ ಮತ್ತೆ ಅದು ಬಿಟ್ರೆ ಬೇರೆ ಏನ ಇಷ್ಟ ಸರಿ
ಅದು ಬಿಟರೆ ನನಗೆ ಗುಲಾಬ್ ಜಾಮೂನ್ ಇಷ್ಟ
ಹ್ಮ್ ಮತ್ತೆ
ಹಾಗೆ ಇದು ರಸಮಲೈ ಅಂತ ಅಂತ ಬರುತ್ತೆ ಗೊತ್ತು
ಹಾ ಹಾ ಹೌದೌದು
ಒಂತರ ಹಳದ
ಹಾ ಹಾ ಗೊತ್ತು ಗೊತ್ತು ಗೊತ್ತು ಹೇಗೆ
ಹಾ ಅದು ಇಷ್ಟ
ಹ್ಮ್ ಮತ್ತೆ ನಮಗೆ ನಮ್ಮ ಬಂದ ನಮಗೆ ಗುಲಾಬ್ ಜಾಮೂನ್ ಇಷ್ಟ ಮತ್ತೆ ಹಾ ಮತ್ತೆ ಹಾಲಿಂದ ಮಾಡಿ ಮಾಡ್ತಾರಲ್ವಾ
ಹ್ಮ್
ಅದು ಇಷ್ಟ ಬೇಕ್ರಿ ಬೇಕ್ರಿ ಹಾ ಹಾ ಬೇಕ್ರ ಎಲ್ಲಿ ಸಿಗುತ್ತಲ್ವಾ
ಹಾನ್ ಗೋವಾ ಇಷ್ಟನಾ ನಿನ್ಗೆ
ಹಾ ಹೌದು
ಹೇಗ್ ಮಾಡ್ತಾರೆ ಗೊತ್ತಾ ಅದನ್ನ ನೋಡಿ ಹೇಳಿ ಏನಾದ್ರು ಗೊತ್ತಿರುತ್ತೆ ಅನ್ಸತ್ತ ನನ್ಗೆ ತಿಂತೀರಲ್ಲ ನಿಮ್ ಯಾವತ್ ನೋಡಿಲ್ ಬಾಮ
ಇಲ್ಲ ನನಗ್ ಅಡ್ಗೆ ಕಲಿಯೋದ್ರಲ್ಲ ಅಷ್ಟು ಆಸಕ್ತಿ ಇಲ್ಲ
ಹಾ ಹಾ ಬಿಡಿ ಬಿಡಿ ಅದ ಕಲಿಯೋದ್ರಲ್ಲ ಆಸಕ್ತಿ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ
ನಿಮಗ್ ಗೊತ್ತಾ ಹೆಂಗ್ ಮಾಡೋದ ಅಂತ
ಹಾ ನನಗ ಸ್ವಲ್ಪ ಸ್ವಲ್ಪ ಬರುತ್ತೆ ಅಡುಗೆ
ಹ್ಮ ಏನೇನ್ ಮಾಡ್ತೀರಾ
ಹ್ಮ ಮಾಂಸಾಹಾರಿ ಮಾಡ್ತೀವಿ ಸಸ್ಯಾಹಾರಿ ಮಾಡ್ತೀವಿ
ಹ್ಮ್
ಅದಾದ್ ನಂಂತರ ಹ ಅಷ್ಟೇ ಎರಡೆ ತರದ ಆಹಾರ ಅಲ್ಲ ಇರೋದು
ಅಂದ್ರೆ ಅ ನೀವು ಮಾಂಸಹಾರಿಲಿ ಮೀನ್ ಇಷ್ಟ ನಿಮ್ಗೆ ಸಸ್ಯಹಾರಿಲಿ ಏನ್ ಇಷ್ಟ
ಮಾಂಸಾಹಾರಿಲ್ಲಿ ಮೀನಂತ ಅಲ್ಲ ಮೀನ್ ಬಿಟ್ಟು ಕೋಳಿ ಕುರಿ
ಹಾ
ಎಲ್ಲಾ ಇಷ್ಟ ಮಾಂಸಾಹಾರಿನೇ ಇಷ್ಟ
ಹ ಸಾಸ್ ಸಸ್ಯಹಾರಿಲಿ ಏನಿಷ್ಟ
ಸಸ್ಯಹಾರಲ್ಲಿ ಬಂದ್ಬಿಟ್ಟು ನನಗೆ ಪುಳಿಯೋಗ ಗ್ರ ಅಂದ್ರ ತುಂಬಾ ಇಷ್ಟಂ
ಹಾ ಮತ್ತೆ
ಪುಳಿಯ ಹಗ್ರೆ ಆದ್ಮೇಲೆ ನನ್ಗೆ ಹಾ ಪುಳಗರೆೆ ಇಡ್ಲಿ ಉಪ್ಪಿಟ್ಟು ಏನಿದ್ರು ತಿಂತೀನಿ ಪುಳಿಯಗ್ರ ಆದ್ಮೇಲೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ
ಹಾ ಹಂಗೆ
ಹಗೆ
ಹ ನಮಗೆ ಸಸ್ ಚಾರಿಲಿ ಅಂತ ಅಂದ್ರೆ ಪಲಾವ್ ದೋಸೆ ಹ ಹಾ ಇಷ್ಟು ಇಷ್ಟ ಸಸ್ಯಾರಿಲ್ಲಿ ಆಮೇಲೆ ಮಾಂಸಾಹಾರಲ್ಲಿ ಬಂದು ನಾನು ಮಾಂಸಹಾರಿಲಿ ಇದು ಕುರಿ ಮತ್ತೆ ಮೀನೆಲ್ಲ ತಿನ್ನಲ್ಲ. ತಿನ್ನೋದು ಚಿ ಹ ಕೋಳಿ ಮತ್ತೆ ಮೊಟ್ಟೆಷ್ಟೆ
ಅದೇಯಾಕಂಗೆ ನಿಮ್ಗೆ ಕುರಿ ಇಷ್ಟ ಇಲ್ಲ
ಅದ ನ ಆಚು ಕ ಅಭ್ಯಾಸ ಇಲ್ಲ ನನಗೆ
ಚಿಕ್ಕವಳಿದ್ದಾಗಿಂದ ಕುರಿ
ತಿಂದ ಅಭ್ಯಾಸ ಇಲ್ಲ
ಅದೇ
ಅದಂಗೆ ನಂಗಗಿನ್ನುೂ ಇಷ್ಟ ಆಗಲ್ಲ
ಹ ಹಾ ಹಂಗೆ
ಹಾ
ಆ ಮೀನ್ ಇಷ್ಟ ಆಗಲ್ವಾ
ಇಲ್ಲ ಇಲ್ಲ ಮೀನು ತಿನ್ನಲ್ಲ ನಾನು
ನಿಮ್ಮ್ ಮನೆಯಲ್ಲಿ ಯಾರು ಸೇವನೆ ಮಾಡಲ್
ಹಾ ತಿಂತಾರೆ ಮನೇಲಿ ತಿಂತಾರೆ ನಾನ್ ತಿನಲ್ಲ
ಹಾಗೆ ಮನೇಲಿ ಯಾರಾರು ಇರೋದು.
ನಾವು ಮನೇೆಯಲ್ಲಿ ಬಂದು ತುಂಬಾ ಜನ ಇದ್ದೀವಿ
ಯಾರ ಯಾರು
ಅಂದ್ರೆ ಅಜ್ಜಿ ಆ ಮಾಮಾ
ಇದ್ರಲ್ಲಿ ಯಾರ್ಯಾರಿದ್ದಾರೆ ಹೇಳಿ
ಅದ ನಾ ನಮ ಕುಟುಂಬದಲ್ಲಿ ಬಂದ ಎಲ್ರುೂ ಇದಾರೆ ಅಂದ್ರೆ ಅಪ್ಪ ಅಮ್ಮ ಕಾತಮ್ಮ ಆ ಅಜ್ಜಿ ಮಾಮಾ
ಹೇಳಿ ಪರಿಚಯ ಮಾಡ್ಕೊಡಿ ಅವರ ಹೆಸರು
ಅದೆಲ್ಲಾ ಹಂಗಡಕ ಆಗಲ್ಲ ಹಾ
ಹಾ ಯಾರ್ಯಾರ್ದಾರ ಆದ್ರೂ ಅದನ್ನಾದ್ರರು ಹೇಳಿ
ಹಾ ಇಷ್ಟ ಎಷ್ಟು ಜನ ಇದ್ದಾರೆ ಹಾ ಅಕ್ಕ ಅವರು ಮಾಮನ ಹೆಂಡಟಿ ಅವರು
ಹ ಹಾ
ಆಮೇಲೆ ಮಾಮನ ಮಕ್ಕಳು
ಅವ್ರ ಜೊತೆ ಅವ್ರ ಜೊತೆ ನೀವು್ ಅಡಗೆ ಮಾಡಲ್. ಬಾಡಿಗೆ ಮಾಡ
ಇಲ್ಲ ಇಲ್ಲ ಮಾಡಲ್ಲ ನು
ಹಾ ಅಂದ್ರೆ ನಿಮ್ಮ ಅಕ್ಕವ್ರು ಮಾಡ್ತಾರೆ ತರ ಇಲ್ಲ ನಿಮ್ಮ ಅಜ್ಜಿ ಅಮ್ಮವರು
ಹ ಅಂದ್ರೆ ಅ ಏನಾದ್ರು ಹಿಂಗೆ ವಿಶೇಷವಾಗಿ ಏನಾದ್ರು ಮಾಡೋದಿತ್ತು ಅಂದ್ರೆ ಅಜ್ಜಿ ಮಾಡ್ತಾರೆ ಇಲ್ಲ ದಿನನಿತ್ಯ ಅ ಮಾಮ ಹೆೆಂಡ್ತಿ ಅವ್ರು ಮಾಡ್ತಾರೆ ಸ್
ಒಟ್ಟೆ ನೀವು ತಿಂತೀರಾ
ಹಾ ತಿನ್ಂತೀನಿ
ನೀವು ಕಲಿಬಹುದೆಲ್ಲ ಅಡುಗೆ ಅಂದ್ರೆ ಸುಮ್ನೆ ಹೇಳ್ತಾ ಇದ್ದೀನಿ ವೈಯಕ್ತಿಕ ಏನಲ್ಲಾ
ಹ ಅದು ಅಂದ್ರೆ ನಂಗೆ ಚಿಕ್ಕ ವಯಸ್ಸಿಂದಾನೂ ಏನು ಹೇಳಿಲ್ಲ ಮಾಡ ಕೆ ಹಂಗೆ ನನ್ಗೂ ಅದು ಕಲಿಬೇಕು ಅನ್ನೋದು ಇದು ಬಂದಿಲ್ಲ ಕಲಿಬೇಕು ಮಾಡ್ಬೇಕು ಅಂತ
ಹ ಹಾ ಹಂಗೆ
ಹ್ಮ್ ಹಂಡೆ ನೀವ ಯಾವಾಗಿಂದ ಮಾಡ್ತಿರೋದು ಅಡಗೆ
ನಾನ್ ನಾನ್ ನಾನ್ ಮನೆಯಿಂದ ಹೊರಗಡೆ ಬಂದಾಗಿಂದ ಅಡಗೆ ಮಾಡಕ್ ಕಲ್ತಿದ್ದೀನಿ ನಾ ಇವಾಗ ಇಂಜಿನಿಯರಿಂಗ್ ಪದವಿ ಮಾಡ ಭತ್ತಿರದು ಹ ಕಲಿಬೇಕಲ್ವಾ ಅ ಅ ಯ ಹೆಂಗಪ್ಪಾ ಅಂತ ಅ ಅಂದ್ರೆ ನಿಮ ಗೆ ಯಾವಾಗಾದರೂ ಏನಾದ್ರು ತಿನ್ಬೇಕ ಅನ್ಸಿದ್ರೆ
ಹ್ಮ್
ತುಂಬಾ ಗಂಭೀರ ಪರಿಸ್ಥಿತಿ ಇದ್ದಾಗ ಅ ಸೊ ಕೈಯಾರೆ ಮಾಡ್ಕೊಂಡು ತಿನ್ಬಹದು ನಿಮ್ಮ್ ಕೈಯಾರೆ ನೀವೇ ಅಡುಗೆ ಕಲ್ತ್ರೆ ಮಾಡ್ಕೊಂಡು ತಿನ್ಬೋದಲ್ವಾ ಹಾಗಾಗಿ ಕಲ್ತಿರೋದು ನನ್ಗೂ ಯಾರು ಹೇಳ್ಕೊಟ್ಟಿಲ್ಲ ಮನಲಿ ಆದ್ರೆ ನಾವೇ ಕಲ್ತಿರೋದು ನೋಡಿ
ಹ್ಮ್ ಹಗೆ
ಆರೋಗ್ಯ
ಆರೋಗ್ಯ ಕಲ್ತ್ರ ಆರೋಗ್ಯಕ್ಕೆ ಹೆಂಗ್ರೀ ಒಳ್ಳೇದು
ಮೈ ಕರಗತ್ ರೀ ಮೈ
ಅಡಗೆ ಕುದುಕ ಕತ್ಕೊಂಡು ಮಾಡೋ ಅಡಗೆ ಈಗೆ ಮೈ ನ್ ಕರಗತ್ತ
ಮೈ ಕರಗುತ್ತೆ ಬೇವರಿಳಿಯುತ್ತೆ ಅಡುಗೆ ಪದಾರ್ಥದ ವಾಸನೆ ತಗೊಳ್ಳೋದ್ರಿಂದ ಮೈಲಿರೋ ಜಿಡ್ ಜಿಡ್ಡೆ ಎಲ್ಲ ಹೋಗುತ್ತೆ ಹ ಹಿಂಗೆಲ್ಲ ಆಗುತ್ತೆ ಹಾಗೆ ಆದ್ರಿಂದ ಗೊತ್ತಾ ನಮ್ಮ ನಮ್ಮ್ ಅಜ್ಜ ಅಜ್ಜ ಅಜ್ಜ ಅವರು ಅಜ್ಜಿಯರು ಅವರು ವರ್ಷ ಎಪ್ಪತ್ ವರ್ಷ ಎಂಬತ್ತು ವರ್ಷ ಬತ್ಕೋದು ಹಂಗಾಗಿ ಆಹ ಅಡ್ಗೆ ಕಲಿಬೇಕು ಅಡ್ಗೆ ಮಾಡದು ಕಲಿಬೇಕು ಆಹಾರವಾಗಿ ಮಾಡ್ಕೊಂಡು ತಿ ತೀರ ಹೊರಗಿಂದ ತಿಂದ್ರೆ ಏನಾಗುತ್ತೆ ನಿಮ್ಗೆ ರೋಗ ರೋಗಗಳು ಬರುತ್ತೆ ಹಾಗಾಗಿ ನೀವೇ ಅಡ್ಗೆ ಮಾಡದ್ ಕಲ್ತ ಹೇ ನೀವು ಆರಾಹಮ್ಸೆ ಹೆಲ್ದಿ ಆ ಆರೋಗ್ಯಕರವಾದ ಆಹಾರ ಸೇವನೆ ಮಾಡ್ಬೋದಲ್ವಾ
ಹಾ ಹಂಗೆ ಕಲ್ಯಾಣ ಕಲ್ಯಾಣ
ಕಲಿಬೇಕ್ರಿ ಹಂಗಾಗಿ ಅರಿಯ ಕಲಿಯೋದ್ರಿಂದ ಬಾಳ ಆರೋಗ್ಯ ಇದಾಗತ್ತ ಕಲಿಬೇಕು ಕೊಂಡಿದ್ರ ಇಲ್ಲ ಅಥವಾ ನೀವ ನಾದ್ರು ಇಲ್ಲ ಇರ್ಲಿ ಮುಂದೆ ಇಂಜಿನಿಯರಿಂಗ್ ಪದವಿ ಮುಗಿದ್ಮೇಲೆ ಕಲಿಯೋಣ ಅಂತ ಕಣಿದೀರಾ
ಅಂದ್ರೆ ನಂ ಇವಾಗೂ ಕಲಿಬೇಕು ಅನ್ನೋ ಆಸಕ್ತಿ ಏನಿಲ್ಲ ನೋಡೋಣ ಮುಂದೆ ಏನಾಗುತ್ತೆ
ಬರ್ತ ಬಿಡಿ ಮುಂದೆ ಬಂದ್ಮೇಲೆ ಕಲಿಯೋರಂತೆ ಇವಾಗೇನ ಇವಾಗೇನ ಹ ಇದು ಇಲ್ಲ
ಹಿಂದೆ
ಹಾ ಮುಂದೆ ನೋಡಿವ್ರಂತೆ ಬಿಡಿ ಸರಿ ಬಿಡಿ ನಾನ್ ನಿಮಗೆ ಯಾವಾಗಾದ್ರೂ ಸಿಕ್ತೀನಿ
ಕ ಮಾಡ